ಏನ್ ಮಾಡತ್ತಿ ಪ್ಪಾ?
ನಂದಾ ಊಟೊ
ಊಟ ಹೇಳ್ ಪ್ಪಾ ನಿಂದು?
ಆಗೆದಲ್ಲ. ನಿಂದ ಆಗ್ಯದಲ್ಲ ಆರಾಮ್ ಇದ್ದೇನ ಅಂದಿರಲ್ಲ? ಹು. ಇಲ್ಲ
ಏನ್ ಮಾಡಳ್ಳತ್ತಿ?
ದು
ಏನ್ ಮಾಡಿದಿ
ಊಟ ರೊಟ್ಟಿ ಚಪಾತಿ
ನೀ ಏನ್ ಮಾಡಿ
ಹಾ
ಹ್ಮ್
ಸ್ವಲ ಗ್ರಾಸ್
ಹಾ ಹಾ ಕಾಲಚ್ ಕೊವಿ
ಹನು ಕಾಲೇಜ
ಯಾಕೋ ಕಣಡ್ ಜಲ್ಲಿನಿ ಅಂ
ಕ್ಲಾಸ್ಗಳು ಹೋಗಣ ಕ್ಲಾಸ್
ಏನ್ ಬರ್ತಿ ಮತ್ ಊರ್ ಕಡೆ
ಹ್ಮ್ ಹ್ಮ್ ಜಾತ್ರೆ ಹೋಗಿ ಬರ್ತಿವ್ ಒಮ್ಮೆ
ಹ್ಮ್ ಹ್ಮ ನಾ ಹೊಲ್ಲಕ್
ಹ್ಮ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ
ತೊಗರಿ ಬಿತ್ತದೆವು ಒಂದು ಐದ್ ಆರ್ ಎಕರೆ ಟ್ಯಾಕ್ಟರ್ ಮ್ಯಾಗ ಇಲ್ಲೇ ಕೊಲ್ಲ ಕುತೂ ಹೊಲ್ದಲಿ ಹ್ಮ್
ಅಟ್ ಮಾಡ್ತ್ರಿ ಎತ್ತಗಗಳು ನಮ್ಮ ನಮ್ಮ ಎತ್ತಗಳು
ಅ ಎತ್ಗಳು ನತರಗ ಎರಡ್ ದಿನ ಮೇವು ತಿನ್ನಲ್ಲ ಆಗಿಯೂ ಲ್ಲಾಗೋ ಅದಕ್ಕೆ ಟ್ರ್ಯಾಕ್ಟರ್ಗೆ ಬಿತ್ತಿ
ಇವತ್ ನಿಮ ಪಪ್ಪಾಗ ಆರಾಮ್ದಿಲ್ಲ ಯಾಡ್ ದಿನ
ಹ್ಮ ಚಾರ ಯಾವತ್ರಿ ಹೋಗ ಬಂದ ಕಷ್ಟ ಐತೆ
ಈ ನವ್ತಿರುತ್ತ
ಹ್ಮ್ ನಿಮಗು
ನಾ ಇಲ್ಲೇ ಮ್ಯಗಿದಪ್ಪ
ಹ್ಮ ಹ್ಮ್
ಮತ್ತ ಅದು ವಿಡಿಯೋ ಮಾಡಿದ್ರೆ
ಹ ವಿಡಿಯೋ ಮಾಡಿದಲ್ಲ ನೋಡಿದಿಲ್ಲ ಹಂಗದ ವಿಡಿಯೋ
ಚಲೋ ಈಗ ಅವರು ರೋಡ್ವತ್ ಬಂದವರು ಇದು ಮಾಡ್ಕ ಅವರು ಆ ಹಿಡಗಿಲ್ಲ ಎರಡ್ ಮೂರ್ ವಿಡಿಯೋ ಬಿಟ್ರಪ್ಪ ಅವನ ಮೂರ್ದು ನೋಡಿಲ್ಲ
ಇವತ್ತೇ ಇವತ್ ಒಂದ ವಿಡಿಯೋ ಬಿಟರು ನೋಡಿ ಏನಿಲ್ಲ
ಹ್ಮ ಸಿಕ್ಕದಲ
ಫಸ್ಟ್ ನಂಬರ್ ಎತ್ತಪ್ಪ ಅಡಿ
ಹ್ಮ್
ಆ
ಅದು ನೀನೇ ಹಾಕಿದ್ದಾನಾ
ಹ್ಮ್
ಮತ್ ನೀವ್ ಅಂತರ
ನಿಮ್ಮಅಂತಲ್ಲ
ಹ ಎಲ್ಲ ನಿಮ್ಮ ದೋಸ್ತಗೆ
ಯಾರು
ಆ
ಮತ್ತ ಏನ್ ಮಾಡಡದಪ್ಪಾ ಅಂದ ಈ ಎಕ್ಸಾಮ ನಿಮ ಶ್ಯಾಮಿ ಎಕ್ಸಾಮ್ ಇಲ್ಲಾ ಇಲ್ಲ ನಂಬಲ್ಲಿ ಡಿಗ್ರಿ ಡಿಗ್ರಿ ಎಕ್ಸಾಮ್ ಮಾಡಡದಲ್ ಮ ಸಚ್ಚೆ ಒಳಗರ್ ನಿಮ್ಮಗಿಲ್ಲ
ಹ್ಮ ಆಗಸ್ಟ್ ನಾ ಆಗಸ್ಟ್
ಆಗಸ್ಟ್ ನಾಗ
ಹ್ಮ್
ಸವ ಜಗ್ಗಿಸಲಾ ಮಾತಾಡೋ
ಹಾ ಹಾ ಹಾ ಅವ್ರಿಗೆ ನಮ್ಮ ಇದರ ಬಾಳ ಡಿಫ್ರೆನ್ಸ್ ಇದಾವ
ಹ ಹಾ
ಅದು ಮೊಕ್ ರೆಸಲ್ಟ್ ನಾಳೆ ಬಿಟ್ಟು ನಾಳಿದ್ದಲ್ಲ
ಹಾ ಟಿ ಟಿ
ಸಿ ಈ ಟಿ
ನಿನ್ ಕೋಸಲ್ಲಿಂಗ್ ಹಾಕಿದಿಲ್ಲ
ಹಾ ಹಾಕಿದ ಹಾಕಿದ
ಎ ಕಾಲೇಜ ಯಾಕೆ ಹೋಗಿಲ್ಲ ನೀನು
ಓ ಫ್ರಿಸ್ಟಿಗೇ ಪ್ರೆಕ್ಟಿಕಲ್ ಮೆಗಾ ಹಾಕಿ ಅಗ್ರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಐದ್ ಯೂನಿವರ್ಸಿಟಿ ಆಕಿದೆ ಸ್ಟಾರ್ಟಿಂಗ್ ಐದ ಜಿ ಕೆ ವಿ ಕೆ ಸೆಕೆಂಡ್ ಧಾರವಾಡ ಥರ್ಡ್ ಶಿವಮೊಗ್ಗ ಆಮೇಲ ರಾಯಚೂರ್ ಹಾಕಿದ ಆಮೇಲ ಬೀಗುಡಿ ಹಾಕಿದ ಗುಲ್ಬರ್ಗ ಹಾಕಿದ ಅಗ್ರಿಕಲ್ಚರ್ ಅಷ್ಟು ಆಗನ ತಳಗ ಆರ್ಟಿಕಲ್ಚರ್ ಹಾಕಿದ
ಕ್ಯಾಂಪಸ್ ಇರ್ತದಲ್ಲೋ
ಕ್ಯಾಂಪಸ್ ಇದ ಬಿಡ್ತಾರೆತಲ್ಲೊ
ಹಾ
ಎಲ್ಲಾ ಟಾಪ್ ಕಾಲೇಜ್ಗಳ ಮೇಲೆ ಹಾಕಿದ ಅದ್ರ ತೊಳಗೊಂದು ಒಂದ್ ಹತ್ ಹತ್ ಕಾಲೇಜನ ಇಂಜಿನಿಯರ್ ಹಾಕ್ಯಾರ
ಹ್ಮ
ತೇರಿ ಮ್ಯಾಗ ಅದದುೆನ ಮಕ ರರಿಜಾರ್ಟ ಅವತ ಸೀಟ್ದು ಕೌನ್ಸಿಲಿಂಗದು ಮೌಕ್ ರಿಸಲ್ಟ್ ಅಂದ್ರೆ ಈಗ ಫಸ್ಟ್ ಇರ್ ಒಿಂದ ಮುಗಿತಲ್ಲ ಮೌಕ್ ರಿಸಲ್ಟ್ ಬಿಟ್ಟಂದ್ರ
ನ ಮಾಡಕೊಂಡ ರಿಸಲ್ಟ್ ಕಡೆ ಬಿಡ್ತಾರ್ರ ಯ್ರೂ ಒಂದ ಕಲಸತ ನಿಂಗ ಆರ್ಟಿಕಲ್ ಕ ಕಊಟದ ಯಾವಾದ್ರೂ ಒಂದು
ಹ್ಮ್
ಆಗ್ತ ರಿಸಲ್ಟ್ ಆಡ ರಿಸಲ್ಟ್
ರಿಿಸಲ್ಟ್ ರಿಿಸಲ್ಟ್ ಹದಿನೈದು ತಾರೀಕದಾ ಇದು ಮೊಕ್ಕಾ ಆರ್ ತರಿಕ
ಹ್ಮ ಯಾರ ಬತಾ
ಹ್ಮ್ ಈಗ ಯಾವಾದ್ರ ಸಿಕ್ಕತ್ ಅಂದ್ರ ಅಲ್ ಚೇಂಜ್ ಆತ ಅನ್ ಮುಂದ
ನ ಚಾತ ಪಕ್ಕ ಚ
ಹ್ಮ್ ಹ್ಮ್ ಅಂದ್ರ ಒಟ್ಟಿಿಗೆ ಮಕ್ನಸ ಇಬಕ್ಕನ್ಾವ್ರ ಒಂದು
ಹ್ಮ ಹ್ಮ
ನೋಡಮಂತ ನಿಂಗ ಅವಾಗ ಮತ್ತೆ ಫೋನ್ ಅಸ್ತ ನೀ ಚೆಕ್ ಮಾಡ ಸ್ವಲ್ಪ ಹೇಳಾಕತ್ ನನ್
ಮತ್ತನ್ ಚಲ ಸಾಮನ್
ಹ್ಮ್ ಹ್ಮ್ ಇನ್ನ ಮಾಸ ಕಡೆ ಬರ್ಲಲ್ಲಣ ಯಾವಾಗ ಬರ್ತತಿ
ಹ ಸ್ ನಮ್ ಕಾಯಗ ಕೇಳಳ್ಬೇಕು ಅತ್ತೆ ಇಲ್ಲ ಅದ್ರ ದಸ್ ಕೇಳಳ್ಬೇಕು
ಅದೇ ಕೇಳತ್ತೀನಿ ಹೊಟ್ಟ ಏನ್ ಮಾಸ್ಕಡ್ ಬಂದ ಅಂದ್ರ ಮಾಸ್ಕಡ್ ಟ ಸಿ ಒ ತಂದಿ ಅಂದ್ರ ಮತ್ತ ಕುದಿರ್ಲತ್ ಹಿಂಗ್ ನಂದು ವಿಚಾರ ಆಡದ ಯ್ತ ಈಗ ಇವತ್ತ ನಿನ್ನೆ ನೀನ್ ಅವ್ರಿ ಊರಿಿ ಈ ನಾಳಿಗವು ನಿಮ್ ಬಲ್ಲಿ ಪೈಮ್ ತರಬೇಕು ಅ ಹೊಲ್ಲನು
ಹೌದು ಪೈಂಪ್ಲೈನ್ ಗಾರಿಗೆ ಹಾಡ್ಕೋಬೇಕು ಕುಂದಸ್ಕೋಬೇಕು ಬೇರ್ ಹಾಕದ ನಾಳಿಗೆ ದಂಧಿ ಬಾಳವ ಈ ದಂದಿ ಚಲೋದ ಈಗ ಈಗ ಶಾವಂತಿ ಭ ಕುಡಿ ಬಿಡತ್ತ ಈಗ ಒಂದ್ ಹದ್ೈದಿಂದ ಕಡತದವಿ ಈ ಸಿಟಗಾನ ಬಂದ
ನೀ ಇಲ್ಲ ನಡಿ ಬಂದದ
ಹಾ
ಮೆ ಬಂದ ಇಲ್ಲಂದಪ್ಪಾ ನಿಮ್ ಕಡೆ ಮಳೆ
ಮಳೆ ಬಂದೈತೆ ಪಾನಿ ಹೋಗೋಣ ಸ್ವಲ್ಪ ಸ್ವಲ್ಪ ನೈಟ್ ಬಂದೈ್ತೆ
ಹ್ಮ್
ನೀ ಅವತ್ತೇನಪಾ ಜಲ್ದಿಲಿ ಹೋಗಿ ಫೋನ್ ಬಿ ಹಚ್ಚಿಲ್ಲ ಬರ್ತ ಅ್ದಿ
ಹ್ಮ ಹೆಂಗೆ ಆಕರ್ಬು ಗತ್ತಿಂದ ಅಲ್ಲಿ ಬಂದ ಏನ್ ಮಾಡಂತೆ ನಿದೆ ಹಾಳಾಕಂದ್ರೆಡ್ಡಸಿ ಹ
ಹ್ಮ್ ಹ್ಮ್ ಅದರವ್ಯವ ಬಕ್ಕಳ ಹರರಣಾಗಿ ನೀ ಟೀ ಶರ್ಟ್ ಹಯಯ ನೀ ಇಲ್ಲೇಟಿ
ಇ ನೀನು ಆತಿ ನಿ ಅವದ ಹಕಲ್ಲ ಅಂತ
ನೀನ್ ತಂದಿ ಒಯ್ದಿ
ಹ್ಮ್
ಮತ್ತತ್ ಒಗ್ದಿ ಇಲ್ಲದ ಅವಂಗ ಅವವತ್ ಒ ಒಗ್ಲಿಕ್ಕಕ್ಕಂದ ನೈಟ್
ರಾತ್ರಿ ಹೊದಿರು ಹೊಗದ ಬಳಗದರ ಮುಂಜಾಗತಾನ ಅಂದರ ಒಣಗಿದ್ದು ಒಗ ಜ ಒುಗ ಕ್ಯಾರಿಗಾನ ಹಾಕೊಂಡಿದ್ದ ನೆಣಾಕನ್
ನಡೀತ ಎಲ್ಲಾರೂ ಅಂದ್ರ ಫುಲ್ ಗೀತ ಅಂದಿರಬೋದು
ಹಾ
ನಿನ್ನ ಫೋಟೋ ಹಾಕೊಂಡೊಂಡಿ ಸತ್ಯನ್ ಮೊಬೈಲ್ಂದು
ಲೋ
ಹ್ಮ್
ಲೋ
ಹಾ ಹೇಳೋ ಸಚನ್ ಫೋನ ಫೋಟೋಕೊಂಡೇಂದ್ರ ನೀನು ಎಲ್ಲಾ ಅವತಿನ
ಹಲೋ ಹಲೋ
ಅವತ್ ಫೋಟೋ ಹಾಕೊಂಡನದು ಸಚ್ಚನ್ ಪೊನನು
ಹಾ
ಸಜಚ್ಚನ್ಫೋನನ್ಫೋಟೋ ಆ ಕೊಂದನಂದಾವತ್ತ ಕಾರಣ ದಿಶನು
ಹಲೋ
ಹಲೋ ಅ ತಾ ಸಚನ್ ಫೊನದು ಕಾರಣಲಿಳನ್ ಫೋಟ ಹಾಕೊಂಡ ಏನಂತ
ಹಲೋ ಹಾ ಹಾಕೊಣಿಲ್ಲ
ಆವಥಾ ಸಚ್ಚನ್ ಫೋನ್
ಏನ್ ಕೇಳ್ದನಾ ಈ ವರ್ ಸೀಟ್ ಜಗ್ ಮಾಡಿದೆೇವು ಮುಂದಿನ ವರ್ಷ ಹಂಗಂದ ಮುಂಗಿನೋರ್ಶ್ ಹೆಂಗ ಹಲೋ ಹಲೋ ಹ